ಹಾ ಕೇಳಸ್ತಾ ಇದಿ ದರ್ಶನ್ ಅವ್ರೆ
ಹಾ ಕೇಳಿಸ್ತಿದೆ.
ಹಾ ಊಟ ಮಾಡಿದ್ರ ಊಟ ಇನ್ನೂ ಇಲ್ಲ ನಿಮ್ಮದು
ಇ ನಮ್ದು ಇಲ್ಲ ಮಾಡಬೇಕು ಏನಿದೆ ನಿಮ್ಮ ಸ್ಟೆಷಲ್ ಊಟ ಇವತ್ತು.
ಏನ್ ಹೇಳಿ.
ಅಲ್ಲ ನಿಮ್ಮ ಊಟ ಏನಿದೆ ಇವತ್ತು ಸ್ಪೆಷಲ್ ಅಂದೆ.
ಸ್ಪೆಷಲ್ ಅಂತಾ ಏನಿಲ್ಲ ನಮ್ಮ ನಾರ್ಮಲ್ ಊಟನೇ ರೊಟ್ಟಿ ಅನ್ನ.
ಏನ್ ರೊಟ್ಟಿ ಅನ್ನನ
ಹಾ ರೊಟ್ಟಿ ಅನ್ನ ಸಾಂಬಾರ್ ಮತ್ತೇ ನಾನ್ ವೆಜ್ ಎಲ್ಲಾ ಏನ ಇರಲ್ಲ ನಮ್ಮ ಕೈ ನಮ್ದು ಜಾಸ್ತಿ ನಾನ್ ವೆಜ್ ಮನಲೆೆಲ್ಲ ಮಾಡದೇ ಇಲ್ಲ ನಾನ್ ವೆಜ್ ಅಂತೂ
ಹೌದಾ ಹಂಗ ಹಾ ಮಾಡ್ತೀವಿ ಆವಾಗವಾಗ
ಹೌದಾ ನಾನ್ ವೆಜ್ ಎಲ್ಲ ಮಾಡ್ತೀರಾ.
ಹಾ ಮಾಡ್ತೀವ ಬ್ರೊ
ಹೌದಾ ಅಂದ್ರೆ ಹೇದ ವಾರದಲ್ಲಿ ಒಂದ ಒಂದ್ ಸಲನಾ ಎರಡ್ ಸಲನಾ
ಅಂದ್ರೆ ನಮ್ ಪೀಜಿನಲ್ಲಿ ಎವ್ರಿ ಸಂಡೇ ನೈಟ್ ಊಟ ಇರಲ್ಲ.
ಹ್ಮ ಹೌದ
ಹ್ಮ ಹ್ಮ ಹ್ಮ
ಇಲ್ಲೆಲ್ಲಾ ಅಷ್ಟೇ ಇಲ್ಲಿ ವಿಜಯನಗರದಲ್ಲಿ ಎಲ್ಲಾ ಪೀಜಿಗಳ ಅಷ್ಟೇ.
ಮನೇಲಿ
ಮನೆಲ್ಲೂ ಮಾಡ್ತಿವಿ.
ಹೌದಾ ಹಾ ಹು ನೀವೀಗ ಓದ್ತಾ ಇರೋದ ಏನ್ ಇವಾಗ. ನಾವ್ ಮನೇಲಿ ಮಾಡಲ್ಲ ಅಲವ್ ಇಲ್ಲ ಮನಲಿ.
ಹ ಹೊರಗಡೆ.
ಹೊರಗಡೆ ಮಾ ಅಂದ್ರೆ ತಿನ್ಕೋನ ಬರ್ಬೋದು ಅಂದ್ರೆ ಮನೇಲಿ ಮಾಡಲ್ಲ ಯಾವತ್ತು.
ಹ ಅಲ್ಲ ನೀವು ತಿಂದಿದ್ದೀರ ಹೊರಗಡೆ ಎಲ್ಲ.
ಅಂದ್ರೆ ಬ ಬಾಳ ಕಡಿಮೆ ನಮ್ದ ಯಾವಾಗ್ಲೋ ಒಂದ್ಸಲ.
ಅದೇ ಯಾವ್ದೋ ಒಂದ್ಸರ ತಿಂದಿದ್ದೀರಾ.
ಹಾ ಅದೇ ವರ್ಷದಲ್ಲಿ ಒಂದ್ ಎರಡ್ ಮೂರ್ ಸಲ ಏನ ಆದ್ರೆ ಆಗಬೋದ್ ಅಷ್ಟೇ .
ಅಷ್ಟೇನಾ.
ಹಾ ಅಷ್ಟೇ ಅಷ್ಟೇ . ನಿಮ್ ಕಡೆ ಎಲ್ಲಾ ನೀವು ಮಂತ್ಲಿ ಎಲ್ಲ ಮಾಡ್ತಾರಾ ಹೇಗೆ.
ಇಲ್ಲ ನಮ್ ಕಡೆ ನಾವ್ ಊರೀಗ್ ಹೋದ್ರೆ ವೀಕ್ಲಿ ಟೂ ಟೈಮ್. ಮಿನಿಮಮ್ ಟೂ ಟೈಮ್ ಇರುತ್ತೆ.
ದು ರೊಟ್ಟಿ ರೊಟ್ಟಿ ಅದ್ರಲ್ಲಿ ಏನು ಸ್ಪೆಷಲ್.
ರಾಗಿ ಮುದ್ದೆ ಇಲ್ಲ ಅಂತಂದ್ರೆ ಜೋಳದ ರೊಟ್ಟಿ. ರೈಸ್ ಹ ಪಕ್ಕ ರಾಗಿ ಮುದ್ದೆ ಇಲ್ಲ ಜೋಳದ ರೊಟ್ಟಿ ಪಕ್ಕ ಇರುತ್ತೆ.
ಹೌದಾ ನಮ್ ಕಡೆ ರೊಟ್ಟಿ ಅಷ್ಟೇ ಮುದ್ದಿ ಎಲ್ಲ ಮಾಡಲ್ಲ.
ಅಂದ್ರೆ ಬಾರಿ ಚನಾಗಿರುತ್ತೆ
ಹಾ ವಾಯ್ ಕ್ಲಿಯರ್ ಬರ್ತಾಇದೆ ಅಂದ್ರೆ ಅದೇನೋ ಒಂಥರ ಬೀಪ್ ಸೌಂಡ್ ಬರ್ತ ಇವಾಗ್ ಒಯ್ತು.
ಹಾ ಹ ಇವಾಗೋಯ್ತಾ ಅದೇ ಹ್ಮ್. ಅಲ್ಲ ಬ್ರೋ ನೀವು ಸ್ಟಡೀಸ್ ಮಾಡಿದ್ರಲ್ಲಾ ಎಷ್ಟ್ ಇಯರ್ ಸ್ಟಡೀಸ್ ಮಾಡಿದ್ರಿ ನೀವು.
ನಮ್ದು ಬಿ ಎ ಆಗಿದೆ ಡಿಗ್ರಿ ಅಷ್ಟೇ ನಿಮ್ದು.
ನಂದು ಬಿ ಎ ಕಂಪ್ಲೀಟ್ ಆಗಿ ಒನ್ ಅಂಡ್ ಹಾಫ್ ಇಯರ್ ಆಯ್ತು. ಹೌದು ಬ್ರೋ ಡಿಗ್ರಿ ಮುಸ್ಕೊಂಡ ಇಕಡೆ ಬಂದಿದ್ದೇನ .
ಹ್ಮ್ ಬೆಂಗ್ಗಳೂರಿಗೆಲ್ಲಾ ಮಳೆ ಇದೆಯನಾ ಇಲ್ಲ.
ಹೂ ಬ್ರೋ ಫುಲ್ ಮಳೆ ಇವತ್ತೇ ಏನೋ ಇಲ್ಲ ಇವತ್ತು ನಿನ್ನೆ ಇರ್ಲಿಲ್ಲ. ಮನ್ನೆ ಎಲ್ಲ ಫುಲ್ ಮಳೆ ಇತ್ತು ಹೌದು.
ಹಾ ಹಾ ಮತ್ತೆ ಎಲ್ಲ ಅಲ್ಲಿ ಆ ಕಡೆ ಎಲ್ಲಾ ಹೆಂಗಿದೆ ಬೆಳೆ ಬೆಂಗಳೂರ್ ಸೈಡ್ .
ಇಲ್ಲಿ ಬೆಳೆ ಎಲ್ಲ ನೋಡಿಲ್ಲ ಬ್ರೋ ನಾನು ಬರೆ ಬಿಲ್ಡಿಂಗೆ ನೋಡಿದ್ದೀನಿ.
ಅಲ್ಲಾ ಹೊರಗಡೆ ಎಲ್ಲ ಹೋಗೋವಾಗ ಬರೋವಾಗ ನೋಡ್ತಿಲ್ಲಾ ಸಿಟಿ ಬಿಟ್ಟು ಹೊರಗಡೆ.
ಅಂದ್ರೆ ನಾವು ಜರ್ನಿ ಬ್ರೋ ನೈಟ್ ಟೈಮ್ ಜರ್ನಿ ಮಾಡ್ತೀವಾ.
ಹು
ಈ ಸಿಟಿ ಬಿಟ್ಟು ಈ ಸಿಟಿ ಬೇರೆ ಬಿಟ್ಟು ಹೋಗೋಕ್ಕೆೆ ಒಂದ್ ಅರ್ಧ ಒಂದ್ ಗಂಟೆ ತಗೋಳುತ್ತೆ. ಅಷ್ಟ್ರಲ್ ನಾನ್ ಹಾ ನಾನ್ ನಿದ್ದೇನೆೇ ಮಾಡಿರ್ತೀವಿ. ಇನ್ನ ಬೆಳೆಗಿಳೆಲ್ಲ ಎಲ್ಲಿ ನೋಡಕ ಆಗುತ್ತೆ.
ಆಗಲ್ಲ ಆಗಲ್ಲ.
ಹಾ ಅದೇ ನೈಟ್ ಬರ ಬರ್ಬೇಕಾದ್ರೂ ಕೂಡ ಅಷ್ಟೇ ಮಕ್ಕಂಡೆ ಬಂದ್ಬಿಡ್ತೇವಿ ಡೈರೆಕ್ಟ್ಟ್.
ಹೌದಾ.
ಹಾ ಮತ್ತ ನೈಟ್ ಎಲ್ಲ ಜರ್ನಿ ಮಾಡ್ಬೇಕಲ್ಲ ಲಾಂಗ್ ಜರ್ನಿ.
ಹ್ಮ್ ನಿಮ್ ಕಡೆ ಮೊರಾಮ್ ಎಲ್ಲ ಸ್ಪೆಷಲ
ಮೊಹರಮ್..... ಹ ಬ್ರೋ ಮಾಡ್ತ ಚೆನ್ನಾಗ್ ಮಾಡ್ತ
ಹೌದಾ?
ನಿಮ್ ಊರ್ ಕಡೆ ಎಲ್ಲಾ ಗ್ರ್ಯಾಂಡ್ ಅದು
ನಮ್ಮ್ ಕಡೆನು ಕಡಿಮೆ ಅಂದ್ರೆ ಸಿಟಿನಲ್ಲಿ ಇದೆ ಹುಬ್ಬಳ್ಳಿ ಧಾರವಾಡದಲ್ಲದೆ
ಬ್ರೋ ನಿಮ್ಮೂರ್ ಕಡೆ ಟೂರಿಸ್ಟ್ ಪ್ಲೇಸ್ ಇದಾವ ಯಾವ್ದಾದ್ರು
ಹಾ ನಮ್ ಕಡೆ ಇದೆಯಲ್ಲ ಇದು ಗೊತ್ತಲ್ಲ ಯಾಣ
ಯಾಣ.
ಹ್ಮ್
ಯಾಣ ನಿಮ್ಮೂರ್ ತರ ಬರುತ್ತಾ?
ನಮ್ಗೆ ನಿಯರ್ ಆಗತ್ತೆ? ಅಂದ್ರೆ ನಿಯರ್ ಅಂದ್ರೆ ಒಂದ ನೂರ ನೂರ ಐವತ್ ಕಿಲೋಮೀಟರ್ ಆಗತ್ತೆ.
ನೂರ ಐವತ್ತು ಕಿಲೋಮೀಟರ್ ಆಗೂತ್ತ
ಹೌದೌದು.
ಮತ್ತೆ ಇದು ದಾಂಡಲಿ, ದೂಧ್ ಸಾಗರ, ಎಲ್ಲ ಹತ್ರ ಆಗುತ್ತ.
ಹಾ ಹತ್ರ ಹತ್ರ ಆಗುತ್ತೆ ಅವೆಲ್ಲನಾ ಕಿಲೋ ಮೀಟರ್ಸ್ ಹೇಟಿ ಕಿಲೋಮೀಟರ್ ಆತ್ತೆಲ್ಲ ನಮ್ಮ ಕಡೆ
ಹೌದಾ ಹಂಪಿ ಗೊತ್ತಾ ಬ್ರೋ ಹಂಪಿ
ಹಾ ಹಂಪಿ ಬಂದಿದ್ದಿವಲ್ಲ ನಾವ್
ಬಂದಿದ್ದೀರಾ? ಯಾವಾಗ?
ಹಂಪಿ ಹೊಸ ಹ ಇವಾಗಲ್ಲ ಬಾಳ ವರ್ಷದಿಂದ ಬಂದವಿ ಹಂಪಿ ಹೊಸಪೇಟೆ
ಹಾ ಹಾ ಹೊಸಪೇಟೆ ಹತ್ರನೇ ನಮ್ಮ್ಊರು
ಹೌದಾ
ಹಾ ಹೊಸಪೇಟೆಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ನಮ್ಮ ಊರು
ಅ ಅದ ಡ್ಯಾಮ್ ಇದೆಯಲ್ಲ ಹೊಸಪೇಟೆ ಡ್ಯಾಮ್.
ಹಾ ಹೊಸಪೇಟೆ ತುಂಗಭದ್ರ ಡ್ಯಾಮ್
ಹ್ಮ ತುಂಗಭದ್ರ ಡ್ಯಾಮ್ ಅಲ್ಲಿ ಬಂದಿದವಿ. ಹ ಪಿಕ್ನಿಕ್ ಎಲ್ಲ ಹಾ ಬೆಟ್ರನ್ ಮೇಲೆ ಚೆನ್ನಾಗಿದೆ ಗಾರ್ಡನಿಂಗ್ ಎಲ್ಲ ಚೆನ್ನ್ ಮಾಡಿದ್ದಾರೆ ಕೇರ್ ಸ್ಟಪ್ ಮಾಡಿದ್ದಾರೆ ಎಲ್ಲ ಹೌದು ಹ್ಮ್ ನಾ ಬಾಳ ವರ್ಷದಿಂದ ಹೋಗಿದು ಒಂದು ಹದ್ನೈದು ಹದ್ನೈದು ವರ್ಷ ಹಿಂದೆ ಹೋಗಿದ್ ನಾವ್
ಆವಾಗ್ ಹೋಗಿದ್ದ ಹಳೆ ಕಾಲದಲ್ಲಿ? ಈ ಹೊಸ ಕಾಲದಲ್ಲಿ ಒಂದ್ಸರಿ ಹೋಗ್ ಬನ್ನಿ ಬ್ರೋ ಚೆನ್ನಾಗಾಗಿದೆ ಇನ್ನ
ಹ ಅದೇ ಅದೇ ಹೋಗೋಣ ಒಂದ್ಸಲ ಬರ್ತೇವಿ ನವು ಒಂದ್ ಕಡೆ ಹ್ಮ್ ಹ್ಮ್ ಹಾ ಅದೇ ಅದೇ ಈಗ ಒಂದ್ಸಲ ಟ್ರೈನಿಗೆ ಅಂದ್ರೆ ಈಗ ತಿರುಪತಿಗೆಲ್ಲ ಹೋಗ್ತಾ ಇರ್ತಿವಿ.
ಹ್ಮ್
ಹೋದಾಗ ಬಂದು ಹೋಗ್ತೇವ ಒಂದ್ಸಲ.
ಹಾ ಅದೇ ತಿರುಪತಿಗೆ ಹೋಗ್ತೀರಾ?
ಹೌದು ಅಂದ್ರೆ ಕಡಿಮೆ ಎರಡ್ ವರ್ಷಕ್ಕೊಂದ್ಸಲ ಒಂದ್ ವರ್ಷಕ್ಕೊಂದ್ಸಲ ಹಿಂಗ ಹೋಗ್ತಾ ಇರ್ತೀವಿ.
ಹ್ಮ್
ನೀವು ನೀವ್ ಎಲ್ಲಿ ಹೋಗಿದ್ರಿ ಸಮೀಪ.
ನಾವು ಎಲ್ಲಿಗಂತಂದ್ರೆ?
ಹಾ ಟೂರ್ ಟೂರಿಸ್ಟ್ ಎಲ್ಲ ಹೋಗಿದ್ರಾ ಹೊರಗಡೆ
ಆ ಅಂದ್ರೆ ನಾನು ಹೈಸ್ಕೂಲ್ ಇದ್ದಾಗ ಹೋಗಿದ್ದೆ ಬ್ರೋ ಇವಾಗ ಎಲ್ಲೂ ಅಡ್ಡಾಡಿ ಇಲ್ಲ.
ಹೌದಾ.
ಪಿ ಯು ಸಿ ಇದು ಯಾವಾಗ ಡಿಗ್ರಿ ನಲ್ಲಿ ಇದ್ದಾಗ ಶಿವಮೊಗ್ಗಕ್ಕೆ ಹೋಗಿದ್ದೆ ನಾನು.
ಹಾ ಹಾ
ಡಿಗ್ರಿ ಎಲ್ಲ ಮಾಡಿದ್ದಲ್ಲ ಅವಾಗ ಕುವೆಂಪು ಮನೆ.
ಹಾ ಹಾ ಹಾ
ನೋಡ್ಕೊಂಡಂದಿದ್ವಿ ಕೌಲದುರ್ಗ ಅಂತ ಒಂದ್ ಕೋಟೆ ಇತ್ತು ಅವ ಕಡೆ ಬಾರಿ ನೇಚರ್ ಬ್ರೋ. ಕಡೆ ಎಲ್ಲ ಶಿವಮೊಗ್ ಕಡೆ ಶಿಕಾರಿಪುರ.
ಹ್ಮ್ ಹೌದಾ ನಾವು ಈಗ ಒಂದ ಒಂದ್ವರೆ- ಒಂದೂವರೆ ವರ್ಷ ಒಂದೂವರೆ ವರ್ಷದಿಂದ ತಿರುಪತಿ ಹೋಗಿದ್ವಿ.
ಹ್ಮ ಹಾ
ತಿರುಪತಿಲಿ ಮತ್ತೆ ಐದ್ ಪ್ಲೇಸ್ ಇದೆ ಅಲ್ಲಿ ಬೆಟ್ಟದ ಮೇಲೆ.
ಹಾ ಹಾ
ಅದ ಚೆನ್ನಾಗಿದೆ ಅಲ್ಲಿ ಅಂದ್ರೆ ಎಲ್ಲಾ ಬೆಟ್ಟನೇ ಇರುದು ಏಳು ಬೆಟ್ಟ ಇರುದು ಅದು.
ಅಂದ್ರೆ ಅಲ್ಲೆಲ್ಲಾ ಜೂ ಎಲ್ಲಾ ಇರ್ಬೇಕಲ್ಲ.
ಇಲ್ಲ ಜೂ ಅಂತ ಆತರ ಇಲ್ಲ. ಅದೇ ಜೂ ಪ್ರಾಣಿ ಮೃಗಾಲಯ ಇಲ್ಲ. ತಿರುಪತಿಲಿಲ್ಲ ಇಲ್ಲ ಇಲ್ಲ ಇಲ್ಲ. ಓಪನ್ ಏರಿಯಾನೇ ಅಂದ್ರೆ ಅದು ಪ್ಲೇಸಸ್ ಚೆನ್ನಾಗಿದೆ ಎಳ್ ಬೆಟ್ಟದ್ ಮೇಲೆ ಇರೋದು. ಟೇಶ್ವರ
ಹ್ಮ ಹ್ಮ
ಮತ್ತೇನೋ ಒಂಥರ ಏನೋ ಸೌಂಡ್ ಬರ್ತಾ ಇದೆ.
ಅದೇ ಅದೇ ಕಾಲ್ ಬರ್ತಿತ್ತು ಅದಕ್ ಕಟ್ ಮಾಡ್ದೆ.
ಹ ಅದೇ.
ಹ್ಞೂ
ಅ ಅಂದ್ರೆ ಅಲ್ಲಿ ಬೆ ಏಳ್ ಬೆಟ್ಟ ಇದೆಯಲ್ಲ ಬೆಟ್ಟದಲ್ಲಿ ಮತ್ತೆ ಐದ್ ಪ್ಲೇಸ್ ಇದೆ.
ಹ್ಮ ಹಾ
ತಿರುಪ ತಿರುಪತಿಲ್ಲ.
ಅಂದ್ರೆ ಟೂರ್ ಇದೆಲ್ಲ ಒಂದ್ ಒಂಡೇ ಫುಲ್ ಟ್ರಿಪ್ ಮಾಡ್ಬೋದು ಅಲ್ಲೇ.
ಹ್ಮ ಅದೇ ಅಲ್ಲಿ ಅಲ್ಲಿಂದ ಮತ್ತ ಗಾಡಿ ಮಾಡ್ಕೊಂಡ್ ಹೋಗಿದ್ವಿ ನಾವು.
ಹ ಅಲ್ಲಿ ಗಾಡಿಗೆ ಎಷ್ಟು ತಗೊಂಡಿದ್ರು ಅವ್ರು.
ಕಡಿಗೆ ಅದು ಒಬ್ಬ್ರಿಗೆ- ಮುನ್ನೂರು ರೂಪಾಯನ ತಗೊಂಡಿದ್ರು ತ್ರೀ ಹಂಡ್ರೆಡ್.
ಒಬ್ರಿಗೇ ಪರ್ ಪರ್ಸನು.
ಹೌದೌದು ಅಂದ್ರೆ ಬೆಟದಲ್ಲಿ ಐದ್ ಪ್ಲೇಸ್ ಏನ ಇದೆಯಲ್ಲ ಎಲ್ಲ ತೋರ್ಕೊಂಬರ್ತ್ತ.
ಹಾ, ಅಂದ್ರೆ ಎಷ್ಟು ಫುಲ್ ಡೇ ಹೋಗುತ್ತ ಅಲ್ಲಿ.
ಹಾ ಫುಲ್ ಡೇ ಹೋಗುತ್ತೆ ಬೆಟ್ಟ ಎಲ್ಲ ಸುತ್ಬೇಕಂದ್ರೆ.
ಹಂಗಾರೆ ಕೊಡ್ಬೋದು.
ಹ್ಮ ಹೌದೌದು. ಎಲ್ಲ ನೋಡ್ಕೊಂಡ್ ಆಮೇಲೆ- ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ಬೋುದು, ದರ್ಶನ ಮಾಡ್ಲಿಕ್ಕೆ. ಇಲ್ಲಾಂದ್ರೆ ಬಸ್ಸಲ್ಲಿ ಬೇಕಾದ್ರೂ ಹೋಗ್ಬಹುದು.
ಹ ನಡ್ಕೊಂಡು ಹೊದ್ರೆ ಮತ್ತೆ ಮೇಲೆ ಹತ್ತೋಷ್ಟರಲ್ಲಿ ಸುಸ್ತಾಗ್ ಬಿಡುತ್ತಲ್ಲಾ.
ಹಂಗೇನಿಲ್ಲ ಅದು ದಾರಲೆ ಎಲ್ಲಾ ಇದು ಇರುತ್ತೆ ಹ- ಡ್ರಿಂಕ್ಸ್ ಎಲ್ಲ ಇರುತ್ತೆ ಅಂದ್ರೆ ಕುತ್ಕಳಂದ ಮೆಟ್ಲನೇ ಇದೆ. ಆಮೇಲೆ ಅಲ್ಲೆಲ್ಲ ದಾರಿಲಿ ನಾಷ್ಟ ತಿಂಡಿ ಎಲ್ಲಾ ಕೊಡ್ತಾರೆ ನೀರ್ ಕೊಡ್ತಾರೆ ಭಕ್ತರ.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
ಹ್ಮ್.
ಅವ್ರ ಕಡೆಯಿಂದಾನೇ ಕೊಡ್ತಾರೆ ಎಲ್ಲಾ ಫ್ರೀನಾ ಫ್ರೀ ಆಫ್ ಕಾಸ್ಟ್.
ಹಾ ಹೌದೌದು ಹ ಫ್ರೀ ಆಫ ಕಾಸ್ಟ್ ಇಲ್ಲೇ ಇರುತ್ತೆ ಆಮೇಲೆ ದರ್ಶನನೂ ಬೇಗ ಆಗುತ್ತೆ ನಡಕೊಂಡ ಹೋದ್ರೆ.
ಹ ಹ ಹಾ.
ಹಂಗೆ ಹೋದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಬಸ್ಸಲೆಲ್ಲಾ ಹೋದ್ರೆ.
ಅಂದ್ರೆ ಎಲ್ಲ ತಿರ್ಗಾಡ್ಕೊಂಡೆಲ್ಲ ಮೇಲಿಂದ ಹೋಗ್ಬೇಕಲ್ಲಾ ತುಂಬಾ ಕ್ಯೂ ಜಾಸ್ತಿ ಆಗಿರುತ್ತಲ್ಲಾ.
ಹ ಕ್ಯೂ ಜಾಸ್ತಿ ಆಗಿದೆ ಅಯ್ಯೋ ಸಾರ ಸಾವಿರಾರ ಗಟ್ಲೆ ಜನ ಇರ್ತಾರೆ ದರ್ಶನಕ.
. ಹಾ ಈಗ ಬೆಳಗ್ಗೆ ಬೇಗ ಹೊದ್ರೇನೆ. ಈಗ ಬೆಳಗ್ಗೆ ಬೇಗ್ ಹೋದ್ರೆ ಬೇಗ್ ದರ್ಶನ ಆಗುತ್ತೆ ಅಲ್ಲಿ.
ಹಂಗೇನಿಲ್ಲ ಅದು ಜನದ ರಶ್ ಮೇಲ ಡಿಪೆಂಡ್ ಆಗಿರುತ್ತೆ. ಬಾಳ ಜನ ರಶ್ ಇದ್ರೆ ಅವರು ಸೆಲ್ ಇದಾವ ಅಲ್ಲಿ ಒಂದ್ ಅರವತ್ತು ಸೆಲ್ ಇದಾವ. ಆ ಸೆಲ್ ಆ ಸೆಲ್. ಸೆಲ್ ಅಂದ್ರೆ ಈಗ ದೊಡ್ಡ ದೊಡ್ಡ ಹಾಲ್ ಟೈಪ್ ಇದಾವವು ಅಂದ್ರೆ. ಅದಕ್ಕೆ ಲಾಕ್ ಇದಾವ. ಅಲ್ಲಿ ಒಳಗಡೆ ಹಾಕಿ ಲಾಕ್ ಮಾಡ್ಬಿಡ್ತಾರೆ ಅಲ್ಲೆ ನಾ. ನಾಷ್ಟ ತಿಂಡಿ ಇದ ನಾಷ್ಟ ಎಲ್ಲ ಅಲ್ಲೇ ಕೂಡ ಇದನ್ನ. ಚ ಚಾ ಎಲ್ಲಾ ಕೊಡ್ತಾರ ಅಲ್ಲೇ ಟೀ.
ಮತ್ತೆ ಈ ವಾಶ್ರೂಮ್ ಏನೋ ಹೋಗ ವಾಶ್ರೂಮ್ ಎಲ್ಲ ವ್ಯವಸ್ಥೆ ಇರುತ್ತ ಅಲ್ಲಿ. ಹ್ಮ ಅಂದ್ರೆ ನಮ್ದ ನಮ್ ಸರ್ತಿ ಬರೋವರ್ಗೂ ಅಲ್ಲೇ ನಾವ.
ಹೌದೌದು ಅಲ್ಲಿ ಬರೆ ಅಲ್ಲಿನೆ ಆಮೇಲೆ ಸ್ಕ್ರೀನ್ ಇಟ್ಟಿರತಾರೆ ನೋಡ್ಲಿಕ್ಕೆ.
ಹ ಆಹಾ.
ಸ್ಕ್ರೀನ್ ನೋಡಕೊಂಡ ಕೂತ್ಕೊಳ್ಳೋದಷ್ಟೇ.
ಓ ಅಂದ್ರೆ ಏನ ಟಿ ವಿ ಏನಾದ್ರು ಹಾಕಿರ್ತಾರಾ.
ಹಾ ದೊಡ್ ಸ್ಕ್ರೀನ್ ಎಲ್ ಡಿ ಸ್ಕ್ರೀನ್ ಇರುತ್ತೆ.
ಅಂದ್ರೆ ಮೂಚ್ ಹಾಕಿರ್ತಾರ ಏನಾದ್ರರು. ದೈವದ ಏನಾರ.
ಎನಿಲ್ಲ ಅದೇ ತಿಮ್ಮಪ್ಪಂದ ಅಲ್ಲಿ ತಿರುಪತಿದೆ ಎಲ್ಲಾ ಹಾಕಿರ್ತಾರ.
ಹಾ ಹಾ.
ಅಲ್ಲಿನ ಕಾರ್ಯಕ್ರಮ ನಡೀತಾವ ಅದೆಲ್ಲ ಒಂತರ ಎಲ್ಲ ಡಿಸಿಪ್ಲೆನ ಮಾಡ್ತಾ ಇರ್ತಾರೆ.
ಸರಿ ಗುರು ಆಯ್ತು ಹಾ.
ಹಾ ಹಾ ಹಾ ನಿಮ್ಗೆ ಅವಕಾಶ ಇದ್ರೆ ಹೋಗಿ ಬನ್ನಿ ಒಂದ್ಸಲ.
ಹಾ ಬ್ರೋ ಸರಿ ಹೋಗ್ತೀನಿ.
ಹ್ಮ್ ಹ್ಮ್ ಹ್ಮ್ ಸರಿ ಓಕೆ ಪಾ ಬಾಯ್ ಬಾಯ್.
ಓಕೆ.